ಹಲೋ
ಹಾ ಅಕ್ಕ ಕೆಲ್ಸುತ್ತಾ
ಹ್ಮ್ ಕೆಳ್ಸುತಕ್ಕ
ಹ್ಮ್
ಊಟ ಮಾಡ್ದ
ಮಾಡ್ಬೇಕು ಇನ್ನ ಬೆಳಿಗ್ಗೆ ಮಾಡಿದ್ದೆ ಟಿಫನ್
ಎಂತ ಸುಮ್ನೆ ಕುಂತಿನಿ
ಹ್ಮ್
ಒಗ್ಗರಣೆ ಮಾಡಿದಿದ್ದಲ್ಲ
ಹ್ಮ್ ಆದ್ವ ಹೋಳಿಗೆ ಮಾಡವು
ಹಾ ಕಾರ್ಗಡ್ಬು ಮಾಡಿದ್ದೆ ಕಟ್ಕೊಂಡು ಒಗ್ಯಾಳ
ಹ್ಮ್
ಕುಂತಿದ್ದೆ ಮಾಡ್ದೆ
ಹ್ಮ್ ಇಷ ಅದು
ಹ್ಮ್ ಹನ್ನೆರಡು
ಹಾ
ಹನ್ನೆರ್ಡಾ?
ಹನ್ನೆರಡ್ ಆಗ್ಯದ?
ಹ್ಮ್
ಹ್ಮ್ ಹ್ಮ್ ಹದ್ನೈದ ಆಗ್ಯವ.
ಹ್ಮ ಫಾಸ್ಟ್ ಅದಿರಮ್ಮ ನೀವು.
ಏ ಅವ್ರ ಯ ಪೋನ್ ಪಿಕ್ ಮಾಡವಲ್ರ ಅವ್ರ.
ಹ್ಮ್ ನಾನು ಮಾಡಿದ್ದೆ ಪಿಕ್ ಮಾಡ್ಲಿಲ್ಲ.
ಹ್ಮ್ ಸಾರಿ ಮಾಡಿದೆ ಸಾರ್ ಆಮೇಲೆ ಮಾಡಮ್ಮ ಕಟಿಂಗ್ ಮಾಡ್ಸ್ಕೋಲಾಕ್ ಬಂದೆನ್ ಅಂತ ಅಂದ್ರ.
ಹ
ಹ್ಮ ಹ್ಮ
ಹ್ಮ್
ಹಂ ಇದು ಹೋಲ್ಕ್ ಹೋಗ್ಯಾರ್ ಏನ್ ಭಾವಾ?
ಹ್ಮ್ ಹೋಗ್ಯಾರ್.
ಒಬ್ಬಕಿ ಅದಿ ಏನೋ ಅಲ್ ಮನ್ಯಾಗ?
ನಿನ್ ಫ್ರೆಂಡ್ ಮಾಡಿದ್ಲು ಪವಿತ್ರಕ್ಕ.
ಹಾ ಹೌದ ಅಂದ್ಲ ನೀನ್ಗ ಹೆಂಗ್ ಗೊತ್ತ ಆಕೀ ನೀನ್ ಫ್ರೆಂಡ್ ಅಂತ್?
ಹ ಹೇಳಿದ್ರ.
ಹ
ಆಯಾಕ್ಕ ಹೇಳಿದ್ಲೂ.
ಏನಂತ?
ನಾವ್ ಜಾಯಿನ್ ಮಾಡ್ಸಿರ್ಲಿಲ್ಲಾ
ಹ್ಮ್
ರೇಕಕ್ಕಾ ಅಂತನ್ನಿ ಅವ್ರ ನಮ್ ಫ್ರೆಂಡ್ ಅಂತ ಅಂದ್ಲು.
ಹ್ಮ್
ನಮ್ನು ಕೂಡ ಅವ್ರೆ ಜಾಯಿನ್ ಮಾಡ್ಸರೋದಂತ
ಹ್ಮ್ ಹ
ಪವಿತ್ರ ಅಕ್ಕಾ
ಹಾ ಪವಿತ್ರಾನೆ.
ನಾನ್ ಮಾಡ್ದೇ ಪಿಕ್ ಮಾಡ್ಲಿಲ್ಲಾ ಯಾಕೋ.
ಹೌದಾ?
ಹ್ಮ್
ಫಸ್ಟ್ ನಾರ್ಮಲ್ ಕಾಲ್ ಮಾಡಬೇಕ.
ಮತ್ತ್ ನಾರ್ಮಲ್ ಕಾಲೇ ಮಾಡಿದ್ದೆ.
ಪಿಕ್ ಮಾಡ್ಲಿಲ್ಲ.
ಹ್ಮ್
ಹ್ಮ್ ಏನ್ ಕೆಲ್ಸ ಮಾಡ್ತಪ್ಪಾ?
ಹ್ಮ್ ನಿಂದ ಆಯ್ತಾ ಕೆಲ್ಸ?
ಹ್ಮ ಕೆಲ್ಸ ಇದ್ದಿದೆ
ಹ್ಮ್
ಹ್ಮ
ಅದ ಯಾವಾಗನಟೆ ಎನಿ ಟೈಮ್ ಎನಿ ಟೈಮ್ ಇರೋದಿರದೆ
ಹ್ಮ್ ಒಬ್ಬಕಿ ಅದಿ ಏನ್ ಮನ್ಯಾಗ?
ಹ್ಮ್ ಅಮ್ಮ ನಾನ ಇಬ್ರ ಇದೇವ ಅಮ್ಮ ಹೊರಗಿದಾಳ ನಾನ ಒಬ್ಬಕಿದಿನಿ ಮನ್ಯಾಗ.
ಹ್ಮ್ ನಿಂದೆ ನೋಡ್ ಹೆಂಗ್ ಅದಾ?
ಹ್ಮ್
ನಿನ್ನ ಹವಾನೆ ಆಗ್ಬಿಟ್ಟ ಹಂಗಾದ್ರೆ ಅಂದೆ.
ಹೌ
ಏನ್ ಅನ್ಬಾರ್ದಷ್ಟ ಹ್ಮ್. ಏನ್ ಅನ್ಬಾರ್ದ ಅಷ್ಟೇ ಅಂದೇ.
ಹ್ಮ್
ಸಪೋರ್ಟಿವ್ ಆಗಿರ್ಬೇಕು ಮನ್ಯಾಗ ಅಂತ ಯಾವಾಗುನೂ
ಹ್ಮ್
ಏನ್ಂತಾರ?
ಯಾರು?
ಮನೆಲೀ
ಇಲ್ಲ ಏನ್ ಅಂದಿಲ್ಲ.
ಹ್ಮ್ ಅಕ್ಕ ಏನಂದ್ಲ
ಈಗ ಏನ್ ಅಂದಿಲ್ಲ ಇನ್ನ ಪ್ಯಾನ್ ಕಾರ್ಡ್ ಯಾವಾಗ ಬರುತ್ತೇನ್ ಗೊತ್ತಿಲ್ಲ.
ಹ್ಮ್
ಇಯಕ್ ಇನ್ನ ಬ್ಯಾಂಕ್ ಸೆರ್ಯಾಳ ಅಂತಲ್ಲ ಇನ್ನೊ ಬ್ಯಾಂಕ್ ನಂಬರ್ ಇಲ್ಲಾ ಅಲಾ ಮತ್ತೆ.
ಹ್ಮ ಅಕಿದ್ದಿಲ್ಲ.
ಹ್ಮ್ ಇನ್ನೊ ಸ್ವಲ್ ಜನಾನನ್ ಯಾಡ್ ಮಾಡು.
ಇನ್ನ್ ಯಾರ್ನ್ ಯಾಡ್ ಮಾಡಲಮ್ಮ? ಜ ಇದಾರ ಜಗ್ಗಿ ಜ ಇದಾರ ಮತ್ತೆ ಎಲ್ಲಾ ನನ್ಗ ರಿಸ್ಕ್
ಹ್ಮ್ ಹಿಂಗಾ ಒಂದ್ ಐದ್ ಮಂದಿನ ಮಾಡಿನ್ನ ಒಂದ್ ಐದ್ ಮಂದಿನ
ಇವಾಗ ಹೆಂಗ್ ಏ ಇವಾಗ ಹೆಂಗ್ ನಡಿತೇತ್
ಹ್ಮ
ಇವಾಗ ಹೆಂಗ್ ನಡೀತದ ಅಂದ
ಹ್ಮ್ ಅವಾಗೇ ಮಾಡೋಕ್ ಆಯ್ತಲಾ
ಹೆಂಗ್ ಅನ್ಸತ್ ಶಿಲ್ಪಾ ಚೆನ್ನಾಗೈತಾ ಕೆಲ್ಸಾ?
ಹ್ಮ್ ಚೆನ್ನಾಗಐತೆ ಆದ್ರ ಫೋನ್ ಪಿಕ್ ಮಾಡಿ ಮಾತ್ ಮಾತಾಡ್ಬೋದ ಅಂದ್ರ ಐದ ನಿಮಿಷ್ ಇರ್ಬೇಕ ಆಯ್ತ ಚೆನ್ನಾಗಿರ್ತಿತ್ ಇನ್ನ್
ಇಲ್ಲ ಇಲ್ಲ ಮ ಅದನ್ನೆಲ್ಲಾ ಅನ್ಬಾರ್ದ ಹ್ಮ
ಹ್ಮ್
ಹ್ಮ ಅಮ್ಮ ಎಲ್ಲಾರು ಆರಾಮ್ ಇದಾರಲ್
ಹ್ಮ್ ಆರಾಮದಾರ ನಿಮ್ಮಮ್ಮ.
ಹ್ಮ್ ಆರಾಮಿದರೆ.
ಹೋದಲಾ ನಿಮ್ಮ ಅಕ್ಕ.
ಹಾ ಹೋಗ್ಯಾಳ.
ಯಾವ ಊರು.
ಹ್ಮ್ ನಿಮ್ಮ ಅಮ್ಮ ಬಿಟ್ಟುಬರೋಕೆ ಹೋಗ್ಯಾಳ.
ಹ್ಮ್
ಏ ಇಲ್ಲ ನಮ್ಮ ಅಣ್ಣ.
ಹ್ಮ್
ನಾಮ್ಮ ಅಣ್ಣ ಕತ್ಕೊಂಡು ಹೋಗಿ ಬರ್ತನೆ ನಿಮ್ಮಕ್ಕಂದು ಹೆಂಗೆ ಹಂಗೆ ನಮ್ಮ ಅಕ್ಕಂದು
ಹ್ಮ್
ನಿಮಕ್ಕಂದ ಹೆಂಗೋ ಹಂಗೆ ನಮಕ್ಕಂದ ಕೂಡ ಅಂದೆ.
ಹೌದಾ
ಹ್ಮ್
ಹ್ಮ್
ಏನ್ ಮಾಡ್ಲಾನ್ಗೆಲ್ಲದ್ದೇನು.
ಹ್ಮ್ ಹ್ಮ್ ಹ್ಮ್ ಮಳೆ ಬಂತ ನಿನ್ನೆ
ಇಲ್ಲಪ್ಪ ನಿಮ್ಮ್ ಊರಲ್ಲಿ.
ಹ್ಮ್ ನಂದು
ಹ್ಮ್ ನಮ್ಮ ಊರಿಗೆ ಮಳೆಲ್ಲ ಕೆಟ್ಟ ಬರ್ಗಟ್ಟ ಬಯಲಿರುದಾನೆ
ಹ್ಮ್
ಹ್ಮ್ ಏನ್ ಮಾಡತ್ತಿದ್ದಾಳೆ ಅಕ್ಕ.
ಹ್ಮ್
ಹ್ಮ್
ಮಾತಾಡವ ಮಧ್ಯಾಹ್ನಕ್ಕ
ಹ್ಮ್
ಮತ್ತ ಸಾಯಂಕಾಲ ಬರ್ತಾಳಾ.
ಸಾಯಂಕಾಲ ಬರ್ತಾಳ.
ಹ್ಮ್
ಹ್ಮ್
ಹ್ಮ್
ಏನ್ ಬಿಜಾ.
ಹತ್ತಿ ಬಿಜಾ.
ಈವಾಗಲೂ ಇದ್ದ
ಹ್ಮ್ ಗ್ಯಾಪ್ ಅದಲ್ಲಿ.
ಹ್ಮ್
ಅದೆಲ್ಲ ಹಾ.
ಬೀಜ ಅಂತಾರೆ.
ಹ್ಮ್
ಹ್ಮ್
ಮೇಡಂ ಮಾಡಿದ್ರಾ ಕಾಲು.
ಯಾರ.
ಇದು ಪ್ರಕಾಶ್ ಸರ್
ಇಲ್ಲ ಇಲ್ಲ ಮಾಡಿಲ್ಲ. ಮಾಡಿದ್ರಾ ಸರ್ ನಿಮಗೆ
ಹೇ ಯಾಕ್ ಮಾಡಕತ್ತ ಇದ ಮಾಡಿ.
ಹಲೋ
ಹ್ಮ್
ಎತ್ತಬೇಡ ಎತ್ತಬೇಡ. ಹಲೋ
ಹಾಕ್ಕ.
ಎತ್ತುಬೇಡ ಅಂದೇ.
ಇಲ್ಲ ಎತ್ತಿಲ್ಲ ಅಲ್ಲಾ.
ಹ್ಮ್
ಸಾರು ಇದು ನೀ ಮೇಡಂ ಮಾಡಿದ್ರ ಅಂತ ಕೇಳಕತೀನಿ.
ಇಲ್ಲ
ಹ್ಮ ಮಾಡ್ತನಂತನ್ರೀ ಈಗ ಅದಕ್ಕೆ ಅಂದೆ.
ಯಾರು ಯಾರ ಮೇಡಮ್.
ಇದು ಸಾರ್ ಅವರ ಮಿಸೆಸ್.
ನಿನ್ಗೆ ಹೆಂಗ ಗೊತ್ತು ಅವರ ಮಿಸೆಸ್ ಅಂತ.
ಹ್ಮ ಇರ ಜಾಯನ ಆದ್ಮೇಲೆ ಅವರೇ ಹೇಳಿದ್ರು ಇದು ಜಯಲಕ್ಷ್ಮಿೇಳಿದ್ರು.
ಹ್ಮ್ ಚೆನ್ನಾಗಿ ಮಾತಾಡ್ತಾರಲ್ಲ ಅಕ್ಕಂಡೆ ಮೇಡಂ ಮೇಡಂ
ಜಯಲಕ್ಷ್ಮಿ ಅಕ್ಕಾ ಹೇಳಿದ್ಲು.
ಹ್ಮ್ ಎಷ್ಟು ಈ ಅಂಡರ್ಸ್ಟ್ಯಾಂಡಿಂಗ್ ಆದರ ನಡು ಅವ್ರು
ಹ್ಮ್
ನಾನ್ ಯಾರು ಬೇರೆ ಮೇಡಮ್ ಅನ್ಕೊಂಡಿದ್ದೆ
ಹ್ಮ್
ಹ್ಮ್ ಆ ಸರ್ ಆದ್ರೂ ಕೂಡ ಹೇಳ್ಬೇಕಿಲ್ಲ ಮೆಸಸ್ ಮೆಸಸ್ ಅಂತ. ಸಾರ್ ಆದ್ರೂ ಕೂಡ ಹೇಲಿಲ್ಲ ನಮ್ಗನ್.
ಹ್ಮ್
ವಯಸ್ಸ ಚೆನ್ನಾಗ್ ಕೇಳಿಸತ್ತ ನಮ್ದು
ಹ
ವಾಯ್ಸು ಚೆನ್ನಾಗ್ ಕೇಳ್ಸುತ್ತ ನಂದು
ಹಾ ಕೇಳ್ಸತ್ತ.
ಹ್ಮ್ ನಿದಾನ ಏನ್ ಕೆಲಸಳಲ್ಲ.
ಅಮ್ಮ ಅಮ್ಮಾ ಬೀಗ ಕೊಟ್ಟ ಬಾ ಆ ಅಣ್ಣ ಫೋನ್ ಮಾಡ್ಯನಾ ಹ್ಮ್ ನೀ ಫೋನ್ ಮಾಡದ್ ಕಲಿತು ಬಿಟ್ರ ಅಕ್ಕರ.
ಹ್ಮ್
ಹಾ
ಹೇ ನರಸಿಂಹಣ್ಣ. ನರಸಿಂಹಣ್ಣ ಏನಕ್ಕಾ. ಹ್ಮ್
ಹಾ
ಏನಕ್ಕಾ.
ನೀಮ್ಮ ಅಮ್ಮ ಏನ್ ಮಾಡ್ತಾರ ಅಂದ್ರೆ.
ಏನಕ್ಕ
ನಿಮ್ಮಮ್ಮ ಏನ್ ಮಾಡ್ತಾದಾರೆ ಅಂದೆ.
ನಾವಮ್ಮ ಏನ್ ಮಾಡಕತ್ತಲ್ಲ ಸುಮ್ಮ ನಿಂತುಕೊಂದಲ್ಲ ಕಾಲ್ ಬರಕತ್ತದ ಬೇರೆದ.
ಇಡ್ಲಾ
ಹಾ
ಇಡ್ಲ ಅಂದೇ.
ಹಾ ಇಡು